ಹಲೋ ಹಲೋ ಬಸು ಹ ಯಾಗ ಹಚ್ಚಿದಲ್ಲ ಅ ಎತ್ತ ಕ ಕಟ್ಟತ್ ಹಾಕಬಿಡದು ಅಟ್ಟ ಹೊರ ಕಾಲ ಇರದು
ಯಾ ಕಟ್ಟಿದೆ ನೋಡದು
ಯಗ ಮತ್ತೆ ಇನಯಾಗ ಹಚ್ಚಿದ್ದಲ್ಲ ಹೆಚ್ಚಿನ ಕಸನ ಎತ್ತಲ್ಲದ ಅಲ್ಲಿ ಆ ಜಗಕ್ ಇಂಗ ಗೋಲ್ಲ ಗ ಅಡ್ಡಳ ಆಗಿತ್ತದ
ಹಾ ಹೌದು
ಹೌದಾ
ಹ್ಮ್ ಹ್ಮ್ ಈಗಲ್ಲದೆೇ
ಈಗ ಇಲ್ಲೆ. ಹ್ಮ ಇವಾ
ಅಲ್ಲಿ ಇದೆ ಏನು ಹ್ಮ್ ಹ್ಮ್ ಹ್ಮ್ ಹ್ಮ್.
ಇದು ನೀನಗ ಬಂದ ನನ್ಗೆ ಯಾಕ ಬರ ವಲ್ಡು.
ಏನ.
ಫೋನ್ ಅಚ್ಚು ಅದು.
ಅಚಿದರ ಬರ್ತದ ತಗೊ ಅದು ನ ಕೈ ಯಾಗ ಕೊಡ ನೋಡ್ತನ ನೋಡ್ತೀನಿ ನಾನು ಅದನ.
ಹ್ಮ್ ಇನ್ ಹೆಂಗ ಆಚಿ ಹೆಂಗ ನನ್ಗೆ ಹೊಸಕ್ ಬರಲ್ದಲ್ಲ ಅಂಗಗೆ. ಅ ಬರ್ತ
ಅಲ್ಲಿ ಮೂರ್ ಟಿಕ್ಕ ನ ಮಲ್ಲಿ ಮೂರು ಸದ ಬೇಡಾ ಬಿಡ್ಡು. ಈಗಗ
ಹ್ಮ್ ಮೂರ ಟಿಕ್ಕಿ ಅದಾವ ಪಾ.
ಎಲ್ಲವು.
ಎಲ್ಲೇ ನೀನೆ ಸಂಜೆ ಮೇಲೆ ಮಾಡ್ತೀಯ ಅಲ್ಲ ನಮಗೆ.
ಅದ.
ದಾಟಿ ಬೇಕು ಮತ ಅದಕ್ಕೂ.
ಹ್ಮ್ಮ್ ಗೊತ್ತಿಲ್ಲ ಆದ್ರೆ ನನಗ ಅದು ಡಾಟಾ ಬೇಕು. ಹ್ಮ ಡಾಟ ಬೇಕು.
ಡಾಟಾ ಚೆಲ್ಲುವ ಇರಲಿಕಂದ್ರ.
ಹೌದ.
ಹ್ಮ್ ಯಾಕ.
ಏನ ಯಾಕ ಡಾಟಾ ಬಂದ ಮಾಡಬೇಕು ಅಂದಾನೆ.
ಹ್ಮ್.
ಡಾಟಾ ಬಂದ ಮಾಡಬಾರದು.
ಡಾಟಾ ಚಾಲು ಇರಬೇಕು ನೋಡು. ಹ್ಮ್ಮ್. ಹಲೋ.
ಹೆಲೋ ಏನು ಮತ್ತೆ ಪಾ ಅಂದೆ.
ಚಂಚೆ ಕಡೆ ನನ್ನ ಕೈ ಯಾಕ ಕೊಡು ನೋಡ್ತೀನಿ. ಹ್ಮ್ಮ್ ಬಂದಿದ ಪೋನ್ ಅಚ್ಚು.
ಅದೇ ಆ ಗಲಾನೇ ಆಚಬೇಕೂ ಅನಕೊನೆ ಚಾರ್ಜ್ ಇಟ್ಟು ಬರಿ ಹಾತೊಂಬತ್ತು ಪಾಯಿಂಟ್ ಬರಿ.
ಹ್ಮ ಎಷ್ಟು.
ಹದಿನೈದು ಮತ್ತೆ ಮತ್ತೆ ಒಂದ ಹತ್ತು ನಿಮಿಷ ಮಾತಾಡೋಣ ಹೌದು ಇಲ್ಲ.
ನಂದು ಫೋನ್ ಚಾರ್ಜ್ ಇದಿಲ್ಲ ಇಂದಗಡೆ. ನಂದು ಚಾರ್ಜ ಇಲ್ಲ.
ಅದಕ್ಕ ಆಗಲೇ ಮಾತಾಡಕೊಂಡು ಕುಂತ್ತ್ರ ಆಯ್ತು ಈಗ ಎಂಗ ಇದ್ರೂ ಚಾರ್ಜ್ ಆದ. ಅದೇ ಅನ್ಕೊಂಡ ಚಾರ್ಜ ಏನ್ ಎಲ್ಲಿಗೆ ಹೋಗಿರತನ ಮತ್ತ ಚಾರ್ಜ. ಏ ಒಟ್ಟ ಏನ ಮಾಡೇನ ಅದಕ ಏತಲ್ಲ ಅಂತ.
ಇಲ್ಲ ಫೋನ್ ಚಾರ್ಜ್ ಇಟ್ಟಕೆಸಿ ಹೋಲಕ ಹೋಗಿದೆ.
ಅಂದುಕೊಂಡೆ ನಾ ಎಲ್ಲೇ ಚಾರ್ಜ್ ಇಟ್ಟನ ಅದಕ್ಕ ಎತವಲ್ಡು ಅಗೆನಾ.
ಹ್ಮ್ ಹ್ಮ್ ಸ್ವಲ್ಪ ಅಟ್ಟೆ ಇರು.
ಹಾ ಕೆಪ್ಪಲಸನ್ ಯಾರಿಗೆ ಹ ಹ ಬಗಿಯ ಬರ್ಗಿಯ ಬಗಿಯ ಬರ್ಗ ಬರ್ಗ ಬರ್ಗ
ಅಲೋ ಮ ಮಹಿಲೆಯ ಅಲ್ಲ
ಏನಂತ
ಎಲ್ಲಿ ಎಲ್ಲಿ ಅಂದ್ರೆ ಮೇ
ಹಓ ಹೋ
ಹೌಂತ ಆರಾಮ ಪನರಾಮದರ್ಲ್ಲ
ನಾ ಆರಾಮ ಏನ ಸಮಾಚಾರ
ಕೆಲ್ಲ ಪಸ ವಚನೆ
ಊಟಾ
ಆೇತ್ ನಾವು ನಿಂದ ದಿನ ಎಲ್ಲನಾ
ನಂಜನೇ ಅಲ್ಲ
ಮವಾದ ಮಾಡ ಕಂದ
ಹ್ಮ್
ಹಾ ಹಾ ಹಾ
ಹ್ಮ ಹ
ಪಕ್ಕೆ ನೀನ್ ಪಕ್ಕ ಸರಿ ಎಲ್ಲಿ ಹೋಗತಾರ
ನಮ್ಮ್ ಪಕ್ಕೆ ಹೊಡಾಡಿ ಇತ್ತು ಏನೇ ವಲ್ಲ್ಲ ಸಿಗತ್ ಅವರು
ಇದ ಊದಬಳ ಮಾತ್ರ ನಾನ ಇಲ್ಲಿತ್ತ್ರ
ಹ್ಮ್ ಶಾಲಗ್ ಹೋಗುದು ಬರ್ ಮತ್ತ ನ
ಓ ಈಗ ತಂದು
ಹ
ಭಾರಿ ಬಿಡವಾ ಆಾ
ಯ ಹ
ಇಲ್ಲಿ ತಳಿಗ ಹಕಲ್ಲಿಯಪ್ಪ
ನೀ ಅವ ನಾ ಪಡಕಿಲ್ಲ ಇಲ್ಲ ಸಲ ಹೋಗನು ಆ ಸೆಕ್ಕ ತೋಣ್ಣ ಅರೆಸೆಕ್ಕ ತೋಣ್ಣ ಹ್ಮ್ ತಾವ ಕಚ ಬ ಕ ತಗ ಹಾ
ದಿನ ಹೇ ಬರ ದಿನ ಹೋಗ ಮುಂಜೆ ಬರೋದು ಹೇಗ ಹೋಗ
ಅಲ್ಲಂದ್ರ ಅವಗೂ ಆಟೆ ಬೇಕರ್ತ ಅಂದಲ್
ಹ
ಹ್ಮ್ ತ ಆಟಿಬೇಕಾದ ಮತ್ತೆ ಬೇಸಿ ಬಸ್ ಬೇಾಸಾಯಸ ಅ ಮ ಚೆಕಲಿ ಆಗ್ತಾೋ ಇಲ್ಕ ಬಸ್ ಬರ್ತದಲ್ಲ
ಹ್ಮ್
ಅವಂದು ತಿನ್ಲ್ಲ ನೀನ್ ಹೇಳ
ಹೇಪ್ಪ
ಮತ್ತ ಬೇಕಂದಂಗ್ ಬಸ್ ಅದಲ್ಲ ಏನ್ ಬಸ್ ಅಲ್ ಬಿಡಪ್ಪಾ ಸಂಜೆ ಮನ್ಣಲಿ ಬಸ್ ಅದ ಮಂಜೇಲ್ ಬಸ್ ಅದ
ಹ್ಮ್ ಹ್ಮ
ಅಾವ ಬಸ್ ಮಿಸ್ ಆದ್ರೆ ಮತ್ತೆ ಅದ ಟ್ಯೂಷನ್ ಸಲಿ ಬಸ್ ಅದ ಅದಾಗ ಬಂದ್ರ ಅದ್ರಾಗ ಬರ್ತ್ ನಮಗೆ
ಆರಾಮ್ ಬರ್ಬೋದು
ಹ್ಮತ್ತ
ಶೇಗತ್ತು ಬರೆ ಕೂಡ
ಮತ್ತ ಅದ ಬಿಟ್ಟ ಸೈಕಲ್ ತೊೊಂಡಬ ಅಂತ ಒಂದು ತಿಂಡಿ ಹೌದ
ಹ್ಮ್ ಹ್ಮ್ ದಮ್ಮ್ ಹತ್ತದ ಯಾವಪ್ಪ ಅಲ್ಲಿ ತೊಂಡಗತ್ಡ್ ಬರುದಲ್ಲ ಇಲ್ಲ
ಅವ ಚಿಹನ್ನ ಉಡ್ಕೊಂತ ನ ಆ ಕಡಕ್ಕ ನೋಡ್ಕೊಂತ ಗಪ್ಪ ಅವನ
ಹ ಹ ಹೌ ಆವಾಜಟಲ ಸಗ
ಹ್ಮ್
ವಯಸ್ನ ಕ್ಲಾಸ್
ನ ಈ ವರ್ಷಿ ಹಳನೆೇ ಉಂಟದಾನ
ಹ್ಮ್ ಹ್ಮ್ ಅವ ತಂಗೆಲ ಅವ ತಗನು
ಹ್ಮ್ ಆರ್ ತಂಗನಕ್ಕ ಇದಕ್ಕ ಟ್ಯೂಷನ್ ಸಲಿಗೆ
ಇಿಲ್ಲ ಮುರಗ
ಹ್ಮ್
ಗಾಡಿ ಕೊತ್ತ ಇದದು ಕತಾನ ಹ್ಮ ಹ್ಮ್ ಸುಭ ತಾನ
ಹ್ಮ್ ಆ ಟನ್ಷನ್ ಅಲ್ಲ
ಹ್ಮ್
ಆಕೆ ಕನ್ನಡ ಭಾಷಿ ಬದಕ್ಕೇನಲ್ಲತ್ತ ಸ್ಯಾಲ ಬರ್ಸ್ಬೇಕಗೆ
ಹ್ಮ್
ಹ್ಮ ಅಲ್ಲ ಬಸ್ ಮ ಬಸ್ ಇದು ಇದು ಮಾಡ್ಸ್ರ ಬಸ್ ಪಾಸ್ ಮಾಡ್ಸಿದ್ರ ನೆಣಂಗ ಅವಾಗ
ನಡತದೆ
ಹ್ಮ್ ಹ್ಮ್
ಹ್ಮ್
ಯಾವ ಶಣೆದ್ರಾಗ ಮಾಡ್ತಪ್ಪ ಹುಚ್ಚಿನಪ್ಪ ಇದ ತಮ್ಮ ಶಕಲ್ಲ
ಹ್ಮ ಇತ್ತ ವರ್ರ್ರ್ ಮಳತ್ತೆಂದ ವರ್ಷ ನಂದ ಮತ್ತ ಕೆಗಸ್ ಹೋಗತು
ಆ
ಮುಂದೊಂದ ವರ್ ಮು ಮೂಂದ ವರ್ಷ ಅಂತೇನೆಐದ ಒಂದ್ ವರ್ಷ ಇ ಇದೊಂದ್ ವರ್ಷ ಅಷ್ಟೇ ಅಲ್ಲ ಶ್ಯಂತಿ ಯರ್ತ ಕಲ್ಲಿ ಇಲ್ಲ ಕೈತಾನ ಮಾಡ್ತಾನ ನೈಟ್ ಮಧ್ಯೆ ಅಗಡೆಗ ಹಾ
ಅ ಚಾ ಸಾಯಾಲ ಮುಗಿತೇನೆ ಇಲ್ಲಯ
ಹ್ಮ್ ಆಯ್ ಐದಲೆಟಗೆಸ್ನೇ ಮಾಡ್ತ ಆಯ್ತಟೆಂತ್
ಎಲ್ಲಲ್ಲ ಸ ಶಾಲಿಯ ಬಿಡಿಸತಾರ
ಆ
ಏನ ಇಲ್ಲಜ ನ ಆರಾಮದ ನ
ಹ್ಮ್
ಎಲ್ಲೂ ಇ ಚೆಡ್ಡ
ಹ್ಮ ಅತಂದ ಹ್ಮ
ಇಲ್ಲ ಈ ಗಿರಪ್ಪ ನಮ್ ಗಿರಪ್ಪಗೂ ಬಾಳ ಖುಷಿ ಆಗದಾಗ
ಅವ ಬಂದ ಅವ ಬಂದ ಕಣ
ಹ್ಮ
ಹ್ಮ್
ಎತ್ಗ ನೀರ್ ಕುಡ್ಸುದು ಮಾಡುದು ಎಲ್ಲ ಒಂದು ಚರಿ ಅಲ್ಲಿ ಮತ್ತೆ ಅಲ್ಲಿ ಬಾಯಿ ಹಾಕರ ಬಾಯಿಲಶ ನೀರ್ ತರದು ಒಟ್ಟು ನೀರು ತುಂಬಸದು
ನಡಲ್ಲಿ
ಇಲ್ಲಿ ಇನ ಬಿಯ ಕಾಮ ಪಂತ ಹನ್ಕಂತಾ ರೆಡ್ ಕಂತ ಇತ್ತು
ಹ್ಮ್
ಇಲ್ಲ ಬಾಕ ಬರೀ ತಾಗಮ್ಮ ಕಸ ಹೊಡಿದ ಒಂದ ಹತತೋಳ
ಬ ಬ ಬಾನ ಒಮ ಜೊತೆ ಕಲಗಿದ ಆರ್ಬಡದನ ಅಷ್ಟೇ
ಏ ಹಳಿ ಬರ್ತದಲ್ಲ ಅದು ಮೊದಲು ಬರ್ತದ ಈಗ ಎ ಒಂದ್ ಮುಡ್ಿ ಬಿಟ್ಟಿದ್ದ ನಾಳೆ ಎಲ್ಲಿ ಹಾಡಿಗೆ ಬರ್ಲ್ಲವ
ಹ್ಮ್
ಮತ್ತ ಯಾರ ಏನರ ಹಿಂಗ ಏನ್್ತ ಸಾಲ ಮೊದಲ ಸಾಲ ಹ ಹೊೋಡ ಅಂತ ದಿವ್ಸಾ
ಹ್ಮ್
ಈಗ ಆಟೆಾರ ನಮ್ಮ್ ಮಣ್ಮ ಸವರ್ಗ ಒಂದ್ ಮಾತಾಡ್ತೀಿ
ಹ್ಮ್ ಮತ್ತ
ಹ್ಮ್ ಎಟ ಯಾರ ಹುಡುಗ ನಾ ಮಾಡಲ ಎಲ್ಲಾ ನೀವು ಮಟ್ಟ ಆರಾಮ ಇಲ್ ಅ ಮಲ
ಮೂರ ಅನಾರ ಹವಾರ ಮತ ಹರ್ತ ಹ ದಸದ ಹಡು ಹಾಡು ಒಂದು ಮೂವತ್ತ ಅದ ರೀ ಕುಡಿಗಾರ್ದ ಹ ನಿ ಮುಗಿ ಕೇಳ ಸಿಕ್ಕ ಹರಾಮಪ್ಪ
ಈ ಕಡಡೆ ಗುಡದಾಗ ಕೊಟ್ನ್ ಹ ಮರ್ತರ ಬರಿ ಏ ಸ್ವಲ್ಪಡೆ ಕಡೆ ಚಲ ಅ
ಹಲೋ
ಹಲ
ಹೇಳ
ಯಾರರ
ಏ ಶಾಲ ಅನುಮ್ತಾರ
ಯಾರ ಮಸಾರ
ಕೊಳೆಕಲ್ಲಲ್ಲಷ್ಟ ಬರ್ತಾರ
ಹ ಬ ತೀರ್ ಮತ್ರ ಅರ್ಣ
ಹಾ
ಟಿವ ಟಿವಸ್
ಹ್ಮ್ ಟಿವ ವಿ ಎಷ್ಟಕೊಂಬರ್ತಾರ
ಇಲ್ಲ
ಹ್ಮ ಕೆ ಕೆಸ
ಅದೇ ಅದೇ ಅಂದ
ನಿ ಪೈರೇಶ ಎಲ್ಲ ಆರಾಮ ಅಂತನು
ಗೋರ್ಮೆಂಟ್ಗತ ಏನು ಪ್ರೈವೇಟ್
ಏನಪ್ಪ ಕೇಳಿಲ್ಲದ ನ ಗರ್ಮುಟಗತ್ತ ನಗು ಹದಕ ಸೋಮತ್ತೆತ್ತಿ ಪೇಪರ್ ಭರಿ ಅಂತನ. ಅಲ್ಲ ಆಕಾಶಮ್ಮ ಹತ್ತನೇತ್ತ ಪೇಪರ್ ಬರ್ದಬುಡು ಅಂತನ ಅವ್ನು.
ಅ ಬರಿ ಬೆಡ ಆಕಿ ಪೇಪರಾಗ.
ಹ್ಮ್
ಪೇಪರ್
ಹ್ಮ ಬರಬೇಕು.
ಹ ಮತ್ತೆ.
ಶಾಲೆಯಾಗಿದ್ದಾಗ ಒಮ್ಮೆ ಬಡಿ ನಾಯಗ್ ಬಡಿಯವಾ ಹಾಕೊಡಿವ.
ನಿನಗ
ಚಲೋಗಾ ಅವ ಕಟಿಂಗ್ ಮಾಡಿ ಲೇಟ್ ಆಗಿ ಹಯರ್ತಲ್ಲ.
ಹ್ಮ್
ಏ ಈ ಕಟಿಂಗ್ ಮಾಡಿ ಲೇಟಾದಾಗ ಈ ಸವರ್ ನನ್ ಏನನ್ಗ.
ಹ್ಮ್
ಯಾಕ್ಲೇ ವರೇಶ್ ಯಾಕ ಲೇಟ್ ಅಂತಾರ.
ಹ್ಮ್
ಸರ್ ಕಟಿಂಗ್ ಮಾಡಿ ಹೆಂಗ ಅಡ್ಡು ಮಾಡಿ ವಜ್ಜತ್ಲ ಒಂದ್ ಮಾಡಕ್ ಸಾಲರ್ ಕಲಿ ಅಂತ ಈ ಸಾಲಿ ಕಲಿ ಮುಂದೆ ಇರ್ತಲ್ಲ ನಿನ್ ದಂಜೆ ಅಂತಾರ.
ಹ್ಮ್
ಹಾ ಇವಬ್ಬ ಇ ಯಾವ ಶಿವನ್ ಮಸ್ತರ್ದ್ ಇದ್ನ ಶಿವನ್ ಮಸ್ತರ್. ಶ್ರಾವ ನ ಕುೂಡ್ಯಂಗ.
ಈ ಸ್ವರ ಅತ್ತೊಂದು ಹೊಡ್ತಿದ್ದಲ್ಲಿ ಹನಸದ.
ಒಳ್ಳ ಸುಂದರನಗ.
ಹ ಹತ್ ನಿಮಷ ಆತ.